ಸಾ ಇದೆಯಾ
ಹಾ ಕೇಳಿಸತಾ ಇದೆ ಹೇಳಿ
ಏನ್ ಮಾಡ್ತಾ ಇದ್ದೀರಾ
ನಾವು ಕೆಲ್ಸ ಮಾಡ್ತಾ ಇದವಿ
ಏನ್ ಕೆಲಸ
ಏನ್ ಕೆಲಸ ಅಂದ್ರೆ ನಮ್ ಸಾಫ್ಟ್ವೇರ್ ಅಲ್ಲಿ ಸ್ವಲ್ಪ ಕೆಲಸ ಹೇಳಿದ್ದಾರೆ ಮೂರ್ ದಿನದೊಳಗಡೆ ಮಾಡ್ಲೇಬೇಕ ಇದನ್ನ ಅಂತ ನಾಳೆ ಕೊನೆಯ ದಿನ ಹಂಗಾಗ್ಬಿಟ್ಟು ಇವತ್ತು ಸ್ವಲ್ಪ ಮಾಡ್ತಾ ಇದಿವಿ ಕೆಲ್ಸನ ನೀವು
ಹಿಂಗಿದೆ ಕಾಲೇಜಲ್
ಕಾಲೇಜ ಅಲ್ಲಿ ಇನ್ ನಾವು ಕೆಲ್ಸ ಮಾಡ್ತಾ ಇರೋದು ಅಲೆೇ
ಅಲ್ಲಲ್ಲಿ ಹಿಂಗಿದೆ
ಕಾಲೇಜ್ ಲೈಫು ಎಲ್ಲಾ ವಿಚಿತ್ರ ಬಿಡಿ ಅದನ್ನ ಹೇಳೇಬಾರ್ದು ಫುಲ್ ಎಂಜಾಯ್ ಮಾಡ್ ಬಿಟ್ಟಿದ್ದೀ ನಾವು
ಹ್ಮ್ ಏನ್ ಊಟ ಮಾಡುದು
ಚಪಾತಿ ಬೆಂಡೆಕಾಯಿ ಪಲ್ಯ ನೀವು
ನಾವು ಉಪ್ಪಿಟ್ಟ
ಉಪ್ಪಿಟ್ಟಾ ನಿಮಗ್ ಅಡುಗೆ ಮಾಡಕ್ ಬರುತ್ತಾ
ಹ್ಮ್ ಬರುತ್ತೆ
ಉಪ್ಪಿಟ್ಟು ಮಾಡಿರೋದು ನೀವೇನ ಇವಾಗ
ನಾವ್ ಅಮ್ಮ ಮಾಡಿರೋದು
ಹೌದಾ ನಿಮಗ್ ಎನ್ ಬರುತ್ತೆ ಅಡುಗೆ ಮಾಡಕ್ ಹಂಗಾದ್ರೆ
ನನಗೆ ದೋಸೆ ಇಡ್ಲಿ
ಹೆಂಗ್ ಮಾಡೋದು ದೋಸೆ
ದೋಸೆ ಅಕ್ಕಿ ನೀನೀ ಹಾಕ್ಕಿ
ಹಾ
ರುಬ್ಬಿ ಅದು ಮಾಡ್ಕೊಂಡು ಇಟ್ಟು ಆಮೇಲೆ ದೋಸೆ ಹಚ್ ಹಂಚ ಮೇಲೆ ಹಾಕಿ ತಿನ್ಬೇಕು
ಹೌದಾ
ಹೂಂ
ಮತ್ತೇನ್ ಸಮಾಚಾರ ಮನೆಯಲೆೆಲ್ಲಾ ಹೆಂಗಿದ್ದಾರೆ
ಮನೆಯಲ್ಲಿಲ್ಲಾ ಆರಾಮಿದ್ದಾರೆ
ಹ್ಮ್ ಹ್ಮ್
ನಿಮ್ ಮನೆೇಲ್ಲ ಹೆಂಗಿದ್ದಾರೆ ಎಲ್ರು
ಚೆನ್ನಾಗೇ ಇದ್ದಾರೆ ಹಂಗೆ
ಪ್ರವಾಸ ಎಲ್ಲಿಗೋಗ್ಬೇಕು
ನಾವು ಪ್ರವಾಸ ಮುಂದೆ ರಾಜಸ್ಥಾನ್ ಕಡೆ ಹೊೋಗ್ಬೇಕು ಅಂತ ಇದ್ದೀರಾ ಇದೀವಿ ಮುಂದಿನ ಮುಂದಿನ ವಾರಾನೇ ಹೋಗ್ಬೇಕಂತ ಇದ್ದೀವಿ
ಹ್ಮ್ ಅದೊಂದ ನ ಪ್ಲೇಸ್
ಅಂದ್ರೆ ರಾಜಸ್ಥಾನದಲ್ಲೇ ಎಲ್ಲ ಏನು ಮರುಭೂಮಿ ಕೋಟೆ ಒಳ್ಳ ಒಳ್ಳ ದೇ ದೇವು ದೇಗುಲಗಳೆಲ್ಲ ಜಾಸ್ತಿ ಇದಾವಲ್ಲ ಅವನ್ನೆಲ್ಲಾ ನೋಡ್ಬೇಕು ಅಂತ ಇದವಿ
ಹ್ಮ್ ಇಲ್ ಫ್ರೆಂಡಸ್ ಜೊತೆ
ಹೌದು ನಮ್ ಗೆಳೆಯರು ಒಂದ್ ಹನ್ನೆರಡು ಜನ ಇದ್ದೀವಿ ಇವಾಗ ಸದ್ಯಕ್ಕೆ ಹೋಗ್ಬೇಕಂತ
ಹ್ಮ
ಎಲ್ಲರೂ ಸೇರ್ಕೊಂಡು ಹೋಗ್ಬಿಟ್ಟು ಬರ್ಬೇಕು ಒಬಳ್ದು ಮದ್ವೆ ಹತ್ರ ಬರ್ತಾ ಇದೆ
ಹ್ಮ ಹ
ನೀವ್ ಉದಯಪುರ ಅಂತ ಕೇಳಿದೀರಾ
ಹ್ಮ್ ಕೇಳಿದ್ದೀರಿ
ಅಲ್ಲಿ ಅಲ್ಲೇ ಮದುವವೆ ಮಾಡ ಮಾಡ್ಕೋಬೇಕಂತ ಇದ್ದಾಳೆ ಅವಳು ಅದ್ರ ಬಗ್ಗೆ ಎಲ್ಲ ತಿಳ್ಕೊಬರ್ಬೇಕು ಕಂತ ಇದೀವಿ ಸದ್ಯಕ್ಕೆ ಎಲ್ಲರ ಸೇರ್ಕೊಂಡ್ಬೇಡ್
ಹ್ಮ್
ಹ್ಮ್ ಮತ್ತೇನ್ ಸಮಾಚಾರ ನೀವೆಲ್ಲ ಹೋಗ ಬೇಕ ಅಂತ ಇದ್ದೀರಾ.
ನಾವು ದಾವಣಗೆರೆ ಅಕಡೆ
ದಾವಣಗೆರರೆಲ್ಲ ಎಲ್ಲ ಏನೇನ್ ನೋಡ್ಬೇಕಂತಿದ್ದೀರಾ.
ಅಲ್ಲಿ ದೇವಸ್ಥಾನಗಳು ಇದ್ದಾವಲ್ಲ.
ಹ ಹಾ ದಾವ್ ದಾವ್ ಬೇರೆ ಒಂದಿನ ಮುಂದೆ ಹುಬ್ಬಳ್ಳಿ ಹಾವೇರಿ ಹೋಗ್ಬೇಕ್ ಅಂತಿದ್ದೀರಾ
ದಾವಣಗೆರೆ ಹುಬ್ಳ ಎರಡೈಪ್ಲಿ
ಹಂಗ ಹಾ ಹಾ.
ಹ್ಮ್
ಚೆನ್ನಾಗಿದೆ ಅಲ್ಲಿ ಒಂದು ಶಿಗ್ಗಾವ್ ಪಾರ್ಕ್ ಅಂತ ಇದೆ ಒಂದು.
ಹ್ಮ್ ಚೆನ್ನಾಗಿದೆ ಅಂತೆ ಹೋಗ್ಬೇಕು.
ಅಲ್ಲೆಲ್ಲಾ ನೋಡ್ ನಾವು ನೋಡ್ಕೊ ಬಂದಿದೀವಿ ಅದನ್ನೆಲ್ಲ ತಿರುಗಾಡ್ ಬಂದಿದ್ದೀವಿ.
ಹ್ಮ್ ಹೌದೇ ನಾವ್ ಫ್ಯಾಮಿಲಿ ಜೊತೆ ಹೋಗ್ತೇವೆ ಕುಟುಂಬದ ಜೊತೆ.
ಹೌದಾ ಎಷ್ಟ ದಿನ ಹೋಗ್ಬೇಕಂತ ಇದ್ದೀರಾ.
ಮೂರ್ ದಿನ.
ಮೂರ ದಿನ ಹೋಗ್ಬೇಕಂತಿದ್ದೀರಾ ಎಷ್ಟ್ ಜನ ಇದ್ದೀರಾ ನೀವು ಕುಟುಂಬದಲ್ಲಿ
ನಾವು ಐದ್ ಜನ ಇದ್ದೀವಿ.
ನೀವಏನ್ ಓದ್ತಾ ಇರೋದ ಕೆಲ್ಸ ಮಾಡ್ತಾ ಇರೋದು ನೀವು.
ನಾವು ಓದ್ತಾ ಇದ್ದೀವಿ.
ಮತ್ತೆ ರಜಾ ಇದಿಯಾ ಇವಾಗ
ಹ್ಮ ಮೂರ್ ದಿನ ನಾಲ್ಕ್ ದಿನ ರಜಾ ಕೊಟ್ಟಿದಿದ್ದಾರೆ ನಮ್ಮ ಹಬ್ಬ ಆಯ್ತಲ್ವಾ
ಹಾ ಹಾ ಅವಾಗ ಹೋಗ್ಬೇಕಂತ ಅವಾಗ ಹೋಗ್ಬೇಕಂತ ಇದ್ದೀರಾ ಪ್ರವಾಸ
ಹ್ಮ ಅವಾಗ ಹೋಗ್ಬೇಕಂತ ಇದ್ದೀನಿ
ಹ್ಮ್ ಹ್ಮ್ ಏನ್ ಓದ್ತಾ ಇರೋದು ನೀವು
ನಾವು ಇಂಜಿನಿಯರ್ ಓದ್ತಾ ಇದ್ದೀವಿ
ಹೌದಾ ಹಾ ಹಾ
ಎಲ್ಲಾ ಹೆಂಗಿದೆ ಇಂಜಿನಿಯರಿಂಗ್ ಲೈಫ್.
ಇಂಜಿನಿಯರಿಂಗ್ ಲೈಫು ಚೆನ್ನಾಗಿದೆ ಫ್ರೆಂಡ್ಸ್ ಜೊತೆ ಆ ಮೂವಿ ನೋಡಕ್ ಹೋಗ್ತೀವಿ.
ಯಾವ ಸಿನಿಮಾ ನೋಡಿದ್ರಿ ಲಾಸ್ಟ್.
ನಾವು ಲಾಸ್ಟ್ ಮಾರ್ಕ್ ಫಿಲಮ್ ನೋಡಿದ್ವಿ.
ಹೌದಾ ಹೆಂಗಿತ್ತು ಅದು ಸುದೀಪ್ದು ತಾನೇ.
ಹ ಸುದೀಪ್
ಚೆನ್ನಾಗಿದ್ಯಾ ಅದು
ಹೂ ಚೆನ್ನಾಗಿದೆ
ಹ್ಮ್ ಹ್ಮ್
ನಿಮಗೆ ಯಾವ ಯಾವ ಮೂವಿ ಇಷ್ಟ
ನಾವವು ಕನ್ನಡ ಎಲ್ಲಾ ಜಾಸ್ತಿ ಕಮ್ಮಿ ನೋಡೋದು ಜಾಸ್ತಿ ತೆಲುಗು ಮತ್ತೆ ಹಿಂದಿ ಇಂಗ್ಲಿಷ್ ಆಂಗ್ಲ ಭಾಷೆ ಎಲ್ಲಾ ನೋಡ್ತೀವಿ
ಹ್ಮ್ ಹೌದಾ
ಹ್ಮ್ ನಿಮಗೆ ಯಾವ ಇರೋ ಅಂದ್ರೆ ಇಷ್ಟ ನಿಮಗೆ
ನಮಗೆ ಕಿಚ್ಚ ಸುದೀಪ್ ಅಂದ್ರೆ ಇಷ್ಟ
ಅದಿಕ್ಕೆ ಮಾರ್ತ್ ನೋಡಿದೀರಾ ಮೊನ್ನೆ ತಾನೆ
ಹ್ಮ
ಯಶ್ ಅವರೆಲ್ಲ ಆದ್ರೆ ಇಷ್ಟ ಇಲ್ವಾ ನಿಮ್ಗೆ ಯಶ್ ಯಶ್ ಅವರೆಲ್ಲಾ ನಿಮಗೆ ಇಷ್
ಯಶ್ ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಇಷ್ಟ ಅಷ್ಟೆ
ಹೌದಾ ಏನಕ್ಕಂಗೆ
ನಮಗ್ ಜಾಸ್ತಿ ಇಷ್ಟ ಆದಂದ್ರೆ ಸುದೀಪ್ ಒಂದೇ
ಹ್ಮ್ ನೀನ್ ಬಿಗ್ ಬಾಸ್ ಬರುತ್ತೆ ಬಿಡಿ ನೋಡ್ಕೊಂಡು ಕುತ್ಕೊಬ ಬಿಡ್ರಿ ದಿನಾ ಅಲ್ ಸುದೀಪ್
ಮ ಮುಂದ ನಿನ್ ತಿಂಗ್
ಹ್ಮ್ ಹ್ಮ್ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಂಗಿದ್ದೀರಾ ಆಸಕ್ತಿಯಿಂದ ಫುಲ್ ಹ್ಮ್ ಹ್ಮ್ ಅವಾಗ ಏನು ನೀವು ಓದದ್ ಬಿಟ್ಟು ಬೇಕಿರೋ ನೋಡ್ಕೊಂಡು ಕುೂತ್ಕೊಂತೀರಾ ಅನ್ಸತ್ತೆ
ಹಂಗೇನಿಲ್ಲ ಓದ್ಕೊಂಡೆ ನೋಡ್ತೀವಿ
ಓ ಹಂಗೆ
ಹ್ಮ್
ಮತ್ತೆ ಇನ್ನೇನ್ ಸಮಾಚಾರ ನಿಮಗ್ ಯಾವ್ಯಾವ ವರ್ಷೆ ಮಾ ಯಾವ್ಯಾವ ಭಾಷೆ ಮಾತಾಡಕ್ ಬರುತ್ತೆ
ನಮಗೆ ಕನ್ನಡ ಉರ್ದು
ಹಾ ಹಾ ಹ್ಮ ಹಿಂದಿ ಉರ್ದು ಯಾಲ್ ಎರಡು ಒಂದೇ ಆಲ್ಮೋಸ್ಟ್
ಇಲ್ಲ ಅದು ಹಿಂದಿ ಬೇರೆ ಉರ್ದು ಬೇರೆ ನಾವ್ ಮಾತ್ರ
ಹೌದಾ ಹಾ ಹಾ
ಹ್ಮ್
ನೀವ ಎಲ್ಲ ಓದ್ತ ಇರೋದು
ನಾವ
ಹ್ಮ್
ಚಿತ್ರದುರ್ಗದಲ್ಲಿ
ಚಿತ್ರದುರ್ಗದಲ್ಲಿ ಓದ್ತಾ ಇರೋದ ಹಾ
ಹ್ಮ್
ಅಲ್ಲೇ ಚಿತ್ರದುರ್ಗ ಅಲ್ವಾ ಅಥ ಚಳ್ಕೆರೆ ಇದು ಹೊ ಈ ಹೊಸದುರ್ಗ ಹಿರಿಯೂರು ಅಲ್ಲೆಲ್ಲ ಅದ್ರನ
ಇಲ್ಲ ಚಿತ್ರದುರ್ಗದಲ್ಲೇ ಓದ್ತಾ ಇರೋದು
ಹೌದಾ ಏನೆಲ್ಲ ನೋಡಿದ್ದೀರಾ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಲ್ಲಿ ಏನೆಲ್ಲಾ ನೋಡಿದೀರಾ ಅಂದೆ.
ಚಿತ್ರದುರ್ಗದಲ್ಲಿ ವಿವಿ ಸಾಗರ ಡ್ಯಾಮ್ ನೋಡಿದೀವಿ ಚಂದ್ರಾವಳಿ ನೋಡಿದೀವಿ ಕೋಟೆ ನೋಡಿದೀವಿ ಝೂ ನೋಡಿದ್ದೀವಿ
ಹ್ಮ ಹಾ ಹಾ
ಎಲ್ಲಾ ಪ್ಲೇಸ ನೋಡಿದೀವಿ
ಅದ್ರಲ್ಲಿ ಯಾವ್ದ್ ಇಷ್ಟ ಆಯ್ತು ನಿಮಗೆ
ಅದ್ರಲ್ಲಿ ವಿ ವಿ ಸಾಗರ ಡ್ಯಾಮ್ ಇಷ್ಟ್ ಆಯ್ತು
ಓ ಹೌದು ವಾಣಿ ವಿಲಾಸ ಸಾಗರ.
ಹಾ
ಹ್ಮ್ ಅಲ್ ನೀರ್ ಇದಾವ ಇವಾಗ
ಓ ಇತ ವೈನಿ
ಮೊದ್ಲ ಇದ್ರ ಈ ನೀರ್ ಇಲ್ಲ ಕಮ್ಮಿ ಆಗಿದಾವೆ ಅಂತೆಲ್ಲ ಯಾರು ಅಂತ ಇದ್ರು.
ಇಲ್ಲ ಇದ್ದಾವೆ ಮಾವು ಮೊನ್ನೆ ಕುಟುಂಬದ ಜೊತೆ ಹೋಗಿದ್ವಲ್ಲ ನೋಡಕ್ಕೆ.
ಹಾ ಹಾ
ಹ್ಮ್ ಇದಾವೆ ನೀರು.
ಯಾವಾಗ್ಲು ಇದ್ದೇ ಇರ್ತಾವೆ ಹಂಗಾದ್ರೆ.
ಹ್ಮ್ ಬಿಸ್ತಳೆ
ಹ್ಮ್ ಇನ್ನ ಏನು ಅಡ್ಗೆ ಎಲ್ಲ ಏನೇನ್ ಮಾಡ್ತೀರಾ ನೀವು ಏನಂದ್ರೆ ಇಷ್ಟ ನಿಮ್ಗೆ.
ನಮಗೆ ಮ ಚಪಾತಿ ಪಲ್ಯ ಅಂದ್ರೆ ಇಷ್ಟ ನಿಮಗೆ.
ನಮಿಗೂ ಅಷ್ಟೇ ತುಪ್ಪದಿಂದ ಮಾಡಿರೂ ಎಲ್ಲಾ ಸಿಹಿ ತಿಂಡಿ ಜಾಸ್ತಿ ಇಷ್ಟ ನಮಗೆ.
ನಮಗೆ ಖಾರ ತಿಂಡಿ ಜಾಸ್ತಿ ಇಷ್ಟ.
ಖಾರ ತಿಂಡಿಗಳ ಇಷ್ಟ ನನ್ಗೆ
ಹ್ಮ
ಹ್ಮ್
ನೀವ ಏನೇನ್ ಮಾಡ್ತೀರಾ ಮನೆಯಲ್ಲಿ
ನಾವು ನೋಡಿ ಬೆಳಿಗ್ಗೆ ಇದ್ರೆ ಯೋಗನ್ ಮಾಡ್ತೀವಿ ಹ್ಹ ಹ್ಹ ಅದ ಬಿಟರೆ ಟೀ ಕಾಫಿ ಎಲ್ಲ ಕುಡ್ಕೊಂಡು ಅಮ್ಮನ ಜೊತೆ ಎಲ್ಲಾ ಅಡ್ಗೆ ಮಾಡ್ತೀವಿ
ಹ್ಮ್
ಸ್ವಲ್ಪ ಅಡ್ಗೆ ಮಾಡ್ಬಿಟ್ಟು ಕೆಲ್ಸಕ್ ಹೋಗ್ತಿವಿ ಒಂಬತ್ ಗಂಟೆಗೆ ಹೋಗ್ಲೇಬೇಕು ಹೋಗ್ತೀವಿ
ಹ್ಮ್
ಐದ್ ಗಂಟೆಗೆ ವಾಪಸ್ ಬರ್ತೀವಿ ಮನೆಗೆ
ಹಾ ಹಾ
ಮತ್ತೆ ಸ್ವಲ್ಪ ಚಾ ಇಲ್ಲ ಟೀ ಕುಡ್ಕೊಂಡು ಎಲ್ಲಾ ಪೂಜೆ ಮಾಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಹೊತ್ ಮಲಕ್ತೀನಿ ಇಲ್ಲಾ ಅಂದ್ರೆ ಏನಾದ್ರು ಕುಟುಂಬ ಜೊತೆ ಮ ಎಲ್ಲಾ ಮಾತಾಡ್ಕೊಂಡಿರ್ತೀನಿ
ಹ್ಮ್ ಹ್ಮ್
ಮಲಗ್ಬೇಕಾದ್ರೆ ಒಂದ್ ಸಿನಿಮಾ ನೋಡ್ಕೊಂಡ್ ಮಲಗ್ತಿೀವಿ ಹಂಗೆ ದಿನಚರಿ ಹಿಂಗಗೆ ಇರುತ್ತೆ ನಮ ದಿನ ಹಾಲು
ನಮ್ಮ್ ಮನೆಯಲ್ಲ ಕುಟುಂಬದ ಜೊತೆ ಹೊರ್ಗಡೆ ಹೋಗ್ತಿೀವಿ ಗಲಕ್ ಕೆಲ್ಸಕ್ಕೆ ಓದ್ತಿೀವಿ
ಹ್ಮ್ ಹ್ಮ್
ಬೆಳಗ್ಗೆಲೆ ಎದ್ದು ವ ವ್ಯಾಯಾಮ್ ಮಾಡಿ
ಹ್ಮ್
ಹ್ಮ್ ಆಮೇಲೆ ನಮಾಜಿ ಮಾಡ್ಕೊತೀವಿ ಐದ್ ಗಂಟೆಗೆ ಐದುವರೆಗೆ
ಹೌದಾ ಹಾ
ಹ ನಮಾಜಿ ಮಾಡ್ಕೊಂಡು ಮಲ್ಕೊಂಡು ಎ್ ಗಂಟೆಗೆ ಎದ್ದಿ ಟೀ ಕಾಫಿ ಮಾಡಿ
ಹ್ಮ್
ಮನೆ ಕುಟುಂಬದ ಜೊತೆ ಮಾತಾಡ್ಕೊಂಡು ಕುೂತ್ಕೊಂತೀವಿ
ಹೌದಾ ಹಾ ಹಾ ಇನ್ನು ಏನ್ ಸಮಾಚಾರ ನಿಮ್ಗೆ ಯಾವ ಹಣ್ಣ ಅಂದ್ರೆ ಇಷ್ಟ ಹಣ್ಣು ಹಣ್ಣು
ನಮಗೆ ಪೈನಾ ಆಪಲ್ ಅಂದ್ರೆ ಇಷ್ಟ ನಿಮಗೆ ಯಾವ ಹಣ್ಣ ಇಷ್ಟ
ನಮ್ಗೆ ಇವಾಗ ಸದ್ಯಕ್ಕೆ ಮಾವಿನ ಹಣ್ಣ ಇಷ್ಟ ಅದು ಬಿಟ್ರೆ ದ್ರಾಕ್ಷಿ ಇದು ಕೊಯು ಏನದು ಈ ಕಲ್ಲಂಗಡಿ ಕರ್ಬೂಜ ದಾಿಂಬ್ರೆ ಅಂದ್ರೆ ಇಷ್ಟ ಸ್ವಲ್ಪ ದಾಾಣಿಂಬ್ರೆ ಜಾಸ್ತಿ ಇಷ್ಟ
ಹ್ಮ ತರಕಾರಿಯಲ್ಲಿ ಏನಿಷ್ಟ
ತರ್ಕಾರಿಯಲ್ಲಿ ಬಂದ್ಬಿಟ್ರೆ ಕ್ಯಾರೆಟ್ ಇಷ್ಟ ಅದು ಬಿಟ್ರೆ ಸೊಪ್ಪುಿಷ್ಟ ನನಗೆ
ಹ್ಮ್
ನಿಮಗ್ ಏನ ಇಷ್ಟ
ನಮಗೆ ತರಕಾರಿಯಲ್ಲಿ ಬಿೀಟ್ರೋಟ್
ಬೀಟ್ರೋಟ್ ಇಷ್ಟನಾ
ಹ್ಮ ಬೀಟ್ರೂಟ್ ಕ್ಯಾರೆಟ್
ಹಾ ಹಾ ಮತ್ತೆ ಮಲಗಾದೇವಾಗ ನೀವು
ನಾವು ಮಲ್ಗೋದು ನೈಟ
ಹಾ
ಹತ್ತು ಗಂಟೆಗೆ ಮಲಕ್ಕೀವಿ
ಹೌದಾ ನನಗ್ ಇನ್ನೇನ್ ಮಲ್ಗೋ ಸಮಯ ಆಯ್ತು ಸರಿ ಬಿಡಿ ಮತ್ತೆ ಒೋಗರು ಕರೆ ಮಾಡ್ತೀವಿ ಧನ್ಯವಾದಗಳು
ಧನ್ಯವಾದ
ಹ್ಮ್